ಊಟ ಇನ್ನ ಇಲ್ಲ ಮೇಡಮ್ ಮಾಡ್ಬೇಕು ಹೂ ನಿಮ್ದು
ನಮ್ದು ಆಯ್ತು ಮೇಡಂ ಊಟ
ಹು ಹೂ ನಂದ್ ಇನ್ನ ಇಲ್ಲ ಮಾಡ್ಬೇಕ್ ಇವಾಗ ಮಗ ದೋಸ್ ಹಾಕ್ತರೆ ದೋಸೆ ದೋಸೆ ಅಕ್ತಾರೆ
ಯಾರು ಮಗನ? ಮಗ ದೋಸೆ ಹಾಕ್ತಾರೆ, ನೀವ್ ತಿಂತೀರಾ?
ಹೌದು ಮೇಡಮ್
ನೀವೇನ್ ಯೋಗ ಮಾಡಿದ್ದೀರಾ ನೋಡಿ
ನಾವು ಹೆಸುರ್ಬೇಳೆ ಧಾಲ್ ಮಾಡಿದೀವಿ
ಆಹ್
ಅವ್ರು ದೋಸೆ ಹಾಕ್ಕೊಡ್ತಾರೆ
ಹು ಹು ಹು ಒಳ್ಳೆ ಯೋಗ ಮಾಡಿದಿ ಮಗ ದೋಸೆ ನೀವ್ ತಿಂತೀರಾ ಅಂತಂದ್ರೆ ಯೋಗನೆ ಅಲ್ವಾ
ನಾವ್ ದಾಲ್ ಮಾಡಿದೀವಿ ಅನ್ಬಿಡು
ದಾಲ್ ಮಾಡಿದಿರಾ ಆದ್ರೆ ಈಗಿನ್ ಕಾಲ್ದ ಮಕ್ಳು ಏನು ಮಾಡ್ಕೊಳಲ್ವಲ್ಲ ಮೇಡಂ
ಇಲ್ಲ ಇಲ್ಲ ನಮ್ ಮನೇಲ್ ಮಾಡ್ಕೊಡ್ತಾರೆ ಹೂ ಮಾಡಿ ಕೊಡ್ತಾರೆ ಪರ್ವಾಗಿಲ್ಲ ಏನು ತೊಂದ್ರೆ ಇಲ್ಲ ಬೆಳಿಗ್ಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೋ ದೋಸೆ ಮಾಡಿದ್ದೋ ಅಲ್ಲೆಲ್ಲ ಖಾಲಿ ಆಯ್ತು.
ಮಾಡಿ ಈವಾಗ ದೋಸೆ ಗೆ ಹೆಸರುಬೇಳೆ ದಾಲ್ ಮಾಡಿದಿರಾ ಎಂದರೆ ಏಳ್ಳ್ ತರ ಮಾಡ್ಕ ತಿಂತಿರಾ.
ಹೌ ಮೇಲೆ. ಬೀಗರ ಟು ಕಮ್ಮಿ ಇತ್ತು ಎರಡು. ಬೆಳ್ಳಗೆ ಒಂದು ಟೈಮ್ ಅಯ್ತು. ಅದಕ್ಕೆ ಇವಾಗ ಹೆಸರುಬೇಳೆ ದಾಲ್ ಮಾಡಿದೀವಿ. ಈಗಾಗಬೇಕು ದೋಸೆ. ಸ್.
ಹು ಹು. ಆಗಿ.
ನಂಗೆ ಅಂಗೆ.
ಹ್ ಮಳೆ ಗಿಳೆ.
ಮಾಡೀನಿ ಏನೂ ಇಲ್ಲ ಮೇಡಂ.
ಮಳೆನೇ ಇಲ್ವಾ ನಮ್ ಕಡೆ ಇಲ್ಲ ಮೇಡಂ ಮಳೆ ಸ್ವಲ್ಪ ಬರೋ ತರ ಐತೆ. ಅಷ್ಟೇ ಬರುತ್ತೆ ಅಂತ ಯಾವ ಗ್ಯಾರೆಂಟಿ ಆ ಇಲ್ಲೂ ಬಿಸ್ಲಿಲ್ಲ ಮೇಡಂ ಆಶುವಾಸನೆ ಮಾತ್ರ ಇಲ್ಲ.
ಹೌದು ಹೌದು ಯಾರಿಗೂ ಗ್ಯಾರಂಟಿ ಇಲ್ಲ. ಬಂದಾಗೆ. ಗ್ಯಾರಂಟಿ.
ಹ್ ಹೆಸರುಬೇಳೆ. ಹಸುಬೆಳೆ ದಾಲ್ ಹೇಗ್ ಮಾಡಿದ್ರಿ.
ಹಸಿರು ಬೇಳೆ ಸ್ವಲ್ಪ ಉರ್ಕೊಂಡು ತೊಗರಿ ಬೇಳೆ. ಅಚ್ಚು ಬಿಡೋರು ಬಿಟ್ಟು ಬೇಸದು. ಬೇಸ್ ಬಿಟ್ಟು ಅದಕ್ಕೆ. ತುಂಟಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿ ಟಮೋಟೊ. ಎಲ್ಲಾ ಅಚ್ಚಿಟ್ಕೋತೀವಿ.
ಹ್
ಆಮೇಲೆ ಒಗ್ಗರಣೆಗೆ ತುಪ್ಪ ಹ್. ತಪ್ಪೇದ್ರೆ ತುಪ್ಪ ತುಪ್ಪ. ಚೆನ್ನಾಗಿರುತ್ತೆ. ನಮ್ಮನೇಲಿ ತುಪ್ಪ ಆಗುತ್ತೆ ಆಮೇಲೆ ಅದನ್ನು ಯೂಸ್ ಮಾಡಬೇಕು. ಇತ್ತಪ್ಪ ಏನ್ಚೂರ್ ಜಾಸ್ತಿ ಸಾಸಿವೆ ಜೀರಿಗೆ ಒನ್ಮೆಯ ಒಣಮೆಣಸಿನಕಾಯಿ ಅತವಾ ಹಸಿ ಒಣಮೆಣಸಿನಕಾಯಿ ಆಕಿದ್ರೆ ಒಳ್ಳೆ ಮೆಣಸಿನಕಾಯಿಆದ್ರೆ ಗ್ಯಾಸ್ಟಿಕ್ ಆಗುತ್ತೆ
ಹ
ಹ ಒಗ್ರನ್ನೇ ಆಕ್ಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲಾ ಫ್ರೈ ಮಾಡ್ ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಆಕ ಇನ ಸ್ವಲ್ಪ ಹರಿಶಿನ ಹ ಉಪ್ಪು
ಹ್ಮ್
ಎಲ್ಲ ಹಾಕಿ ಚೆನ್ನಾಗಿ ಅದ್ ಫ್ರೈ ಮಾಡ್ಬಿಟ್ಟು ಹೆಸ್ರೇಬೇಳೆ ಬಿಯ್ಸ್ಕೊಡಿರದ್ನ ಆಮೇಲೆ ಸ್ವಲ್ಪ ತಿಕ್ನೆಸ್ಸ್ ಬಿಟ್ಟು ಹಾ ಇಲ್ಲ ನಾವ್ ಕಾಯಿಗೆ ಎಲ್ಲಾ ಅಕಲ್ಲ ಬಿಡು ಕಾಯಿ ಎಲ್ಲಾ ಅಕಲ್ಲ ಆಮೇಲೆ ಸ್ವಲ್ಪ ಇದು ಏನೊ ಹ ಸ್ವಲ್ಪ ಕಡ್ಲೆ ಆಗುತ್ತೆ ನವೆಂದು ಒಂದ್ ಸ್ವಲ್ಪ ಆಕ್ತಿವಿ ಅದ್. ಕೆ ಹ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಆಕಿ ಸ್ವಲ್ಪ ಕೆಸ್ತೂರಿ ಮೆಂತ್ಯ ಪುಡಿ ಲಾಸ್ಟ ಅಲ್ಲಿ ಉದ್ರುಸ್ತಿವಿ ಸ್ವಪ್ಪ ಜಾಸ್ಸ ಸ್ತೀ ಕುದುಸಲ
ಹ ಯಾಕೇದ್ರೆ ಹೇಳ್ಸಿರುಬೇಳೆಯ ಇದ್ರಲ್ಲೆ
ಹ ಕುಕ್ಕರ್ ಅಲ್ ಕೂಗಿರ್ ಇದೆಲ್ಲ ಚೆನಾಗ್ ಫ್ರೈ ಆಗಿರುತ್ತೆ ಅದು ಜೊತೆ ಬೇಕಾದ್ರೆ ಒಂದ್ ಕ್ಯಾಪ್ಸಿಕಂ ಇದ್ರೂ ಆಕೋಬೋದು ಚೆನಾಗಿರ್. ಮತ್ತೆ
ಕ್ಯಾಪ್ಸಿಕಮ್ ಏನ್ ಒಗ್ರನೆ
ಹದಿನೈದು ಮಾಡ್ತಿವಲ್ಲ ಹೇಳಿಲ. ಅವ್ರು ಅದರ ಜೊತೆ ಅದನ್ನು ಹಾಕೋಬಹುದು ಇಲ್ಲಾಂದ್ರೆ ಸೋಬ್ಬಕ್ಕಿ ಸೊಪ್ಪು ಇದ್ರೆ ಹಾಕೊಬಹುದು.
ಕ್ಕೆ ಸೊಪ್ಪು.
ಸೊಬ್ಬಕ್ಕಿ ಸೊಪ್ಪು ಇಲ್ಲಾಂದ್ರೆ ಮೆಂತ್. ಸೊಪ್ಪು ಕಣ್ಣಿಗೆ ಹಚ್ಕೋ.
ಸೊಪ್ಪು ಹಾಕ್ತಾರೆ ಸೋಲೋ
ಇಲ ಸೊ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಹಾಕಿ ಮಾಡಿನೋಡಿ ಸಕ್ಕತ್ ಆಗಿ ಇರುತ್ತೆ
ಲೀಗಲ್ ಇದಿರಲ್ಲ ಎಷ್ಟ್ ಆದ್ರೂ
ಹ್ಮ್ಮ್ ಚನಾಗಿರುತ್ತೆ ಚಪಾತಿ ಚಪಾತಿಗೆ ದೋಸೆಗೆ ದೋಸೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು.
ಆ
ಚೆನಾಗಿರುತೆ ಆಮೇಲೆ ಹ್ಮ ತೀಂದ್ಮೇಲೆ ಎನ್ ಮಾಡ್ತೀರಾ ಜೀವನದಲ್ಲಿ
ಹೂ
ಮಾಡಿ ತಿನ್ನೋದು ಇನ್ನೇನೂ ತಾಟ್ ತೊಳೆದು. ಏನಾರ ಒಂದು ಕೆಲ್ಸ ಮಾಡೋದು ಎಲ್ಲಾ ಇದೆ ಬೆಳ್ಗೋದು ತೋಳಿಯೋದು
ಆ ಏನೋ ಅಂಗೆ ಒಂದಿನ ಸೇರಿ ಮುಗಿಸ್ತಿರಲ್ಲ.
ಏನೂ ಮಾಡಲೇ ಏನಾದ್ರೂ ಮಾಡಿ ಆಮೇಲೆ ಹೂವಿನ ಗಿಡ ಹಾಕಿದೀವಿ.
ಹೂವಿನ ಗಿಡ ಸಾವಂತಿಕೆ ಗಿಡ ಹಾಕಿದಿವಿ ಹ್ಮ್ಮ್ ಮಾರಕ್ಕೆ ಹಾಕಿದ್ದಿವಿ. ಇರಬಹುದು.
ಮಾರಕೇನೆ ಎಷ್ಟು ಕೆಜಿ ಸಿಗಬಹುದು.
ನಮ್ದಿನ್ನ ಸಿಕ್ಕಾಪಟ್ಟೆ ಬಿಸಿಲು ಗಿಡ ಒಡ್ಕ ಬಂದಿಲ್ಲ ಈಗ ಸ್ವಲ್ಪ ದಿನದಿಂದ ಮಳೆ ಉಯ್ದಿದೆಯಲ್ಲ.
ಹಾ
ಈಗ ಸ್ವಲ್ಪ ಗಿಡ ಇದಾಗ್ತಾ ಇದೆ ಸ್ವಲ್ಪ ಶ್ರಾವಣಕ್ಕೆ ಸಿಗುತ್ತೆ ಗೊಬ್ಬರ ಹಾಕಿ ಹಾ ಸಿಗುತ್ತೆ ಸಿಗುತ್ತೆ ಅವಾಗ
ವರಮಹಾಲಕ್ಷ್ಮಿ ಗೌರಿ ಗಣೇಶ ಹಬ್ಬಕ್ಕ ಎಲ್ಲಾ ಚೆನ್ನಾಗಿ ಬರುತ್ತೆ
ಹಾ ಬರುತ್ತೆ ಸ್ವಲ್ಪ ಅದಕ್ಕೆ ಚೆನ್ನಾಗಿ
ಹು ಯಾಕ ಅಂದೆ ಅವ ಶ್ರಾವಣದಲ್ಲೆ ಅಲ್ವಾ ಎಲ್ಲಾ ದೇವಸ್ಥಾನಗಳಲ್ಲಿ ಪೂಜೆಗಳ ನಡೆಯದು ಆಮೇಲೆ ವರಮಹಾಲಕ್ಷ್ಮಿಗಂತು ರಿತಾ ರೇಟು
ನೋಡಬೇಕು ಈ ಸಲಿ
ಹ ಏನು ಒಂದು ಇನ್ನೂರು ರೂಪಾಯಿ ಮುನ್ನೂರು ರುಪಾಯಿ ಕೆ ಇದಿದ್ರಾ ವರ್ಕೋಟು ಆಗುತ್ತಾ
ಓಹೋ ಓಹೋ ವರ್ಕೌಟ್ ಆಗುತ್ತೆ
ಹು ಹ ಅದೇ ಒಂದ ಮುನ್ನೂರು ಹಾ
ಹೂ ಅದ ಮೊನ್ನೆ ಔಷಧಿ ಹೊಡೆದಿದ್ದರು ನನ್ನ ಮಗ ಹ
ಹ ಏನು ಅದನ್ನು ಗೋರ್ಮೆಂಟ್ನಿಂದ ತರ್ತೀರಾ ನೀವು
ಹೂವ ತಮಿಳುನಾಡಿಂದ ತರಿಸ್ತೀವಿ
ಹ ಸಸೀ ನ
ರವೆ ಕೆ ಟೆಂಪಲಲ್ಲಿ ಗುಬ್ಬಿ
ಹ
ಹೊಡಿತೀವಿ
ಹು ಹೂ ಹೂ ಹೂ
ಹೂ ಹೂ
ಹೂ ವೆ ಅವ ಒಂದ ಆರುನೂರು ಕೆಜಿ ಏ ಅವ ಒಂದ ಸಾವಿರ ಹಕ ಜಿ ಕೆಜಿ ಬೆಳಿತೀರಾ
ಹು ಒಂದ ಮೂರುಸಾವಿರ ಒಂದುವರಿ ಎರಡವರಿ ಸಾವಿರ ಗಿಡ ಹಾಕಿದೀವಿ ಅದರಲ್ ಒಂದ ಐದನೂರು ಹು ಹೋಗಿಬಿಟ್ಟಿದೆ
ಅಯ್ಯೋಯೋ ಅಕ್ಕಾ ಹಸ್ ಹ್ಮ್ ಅಷ್ಟೊಂದ ಬಿಡುತ್ತಾ ಹ್ ಹ್ ಹ್ ಹೌದು ಮಳೆ ಬೇರೆ ಇಲ್ಲಾ
ಮಳೆ ಬೇರೆ ಇಲ್ಲಾ ಇದು ಇಸ್ಟ ಗಿಡಾ ಬಂದಿರೋದು ನಮ್ ಪುಣ್ಯಾ
ಓಹ್ ಅಂತೀರಾ
ಇಷ್ಟು ಉಳಸ್ಕೊಂಡಿರೊದೇ--.
ಅಲ್ಲಾ ಐನೂರು ಗಿಡಾ ಹೋಗ್ಯಾವೆ ಅಂದೇ
ಓಹ್ ಹೊಟ್ಟೆ ಉರಿಯುತ್ತೆ ಮೇಡಂ ಏನ್ ಮಾಡ್ತೀರಾ ಬಿಸ್ಲು ಆ ಪಾಟಿ ಬಿಸ್ಲು ಇದೆ ಏ ಎಲ್ಲಾ ಒಂದ್ ಒಂದ್ ಹೂವಾ ಆಗಿದೆ
ಬೋರು ಪಮ್ ಸೆಟ್ಟು ಆ ತರಾ ಏನೂ ಇಲ್.
. ಹ್ಮ್ ಬೇಸ್ಗೆ ಹ್ಮ್ ಹಂಗಾಗಿ ಮಳೆ ನೀರ್ ನಮ್ದು ಬೆರೆಡ್ಕ್ ಎಲ್ಲಾ ಬೇಕ ಲಾ ನೀರು ಬೇರೆವ್ಧಕ್ ಎಲ್ಲಾ ಮೆಂಟೇನ್ ಮಾಡಬೇಕು ಓಹ್ ಹಂಗಾಗಿ ಸ್ವಲ್ಪಾ ಏನೇ ನಾವು ಮಳೆ ನೀರು ಬೋರಿನ ನೀರ್ ಬಿಟ್ರೂ ಮಳೆ ನೀರ್ ಬಿದಂಗ ಆಗಲ್ಲ ಅಲ್ವಾ ಹ್
ಗೆ ಏನಿಲ್ಲಾ ಅಂದ್ರು ಒಂದ್ . ಅರ್ಧಾ ಮಳೆ ಗಿಡಾ ಬೆಳೆ ಇರ್ತಾವೆ ಯಾಕ ಅಂದ್ರೆ ನಾವ್ ಇಲ್ಲೆ ನೋಡಿರ್ತೀವಿ.
ಓಹ್ ಓಹ್ ಸೊ ಮ್ ಮರಿಯೆಲ್ಲ ಒಡಿತಾವೇ. ಏ. ಚೆನಾಗಿ ಸೈಡ್ ಸೈಡ್ ಎಲ್ಲಾ ಜಾಸ್ತಿ ಹಬ್ಕೊಂತವೇ ಹೂವಾ ಗಿಡ್ಡಗುಳು
ಕರೆ ಅದೇ ನಾವು ಹಿಂಗೆ ಮಾಮೂಲಿ ನೀರ್ ಊಯತಾ ಇರಿ ಅದ ಅರ್ಧಾ ಆಗೀ ಆರ್ ನಮ್ಮಳ ಬೆಳಿಯೋದಕ್ಕೆ ಮೂರು ತಿಂಗಳು ಬೇಕು
ಮುರೂ ತಿಂಗಳ ಬೇಕ್ ಇವಾಗ್ ಆಯ್ತ್ ಆಲೆ ಈ ಇಪ್ಪತಾರ್ ಬಂದ್ರೆ ಮೂರು ತಿಂಗಳ ಆಗಿ ನಾಕನೇ ತ್ ತಿಂಗಳುಗೆ ನಮ್ದ್ ಇಸ್ಟೊತ್ಗೆ ಓಪಿಯ್ ಸ್ಟಾಟ್ ಆಗ್ಬೇಕು ನಾವು.
ಓ ಓ ಹ ನೆಕ್ಸ್ಟ್ ತಿಂಗಳು ಜೂನ್ ಜೂಲೈಗೆ ಬಂದ್ರೆ ಸ್ವಲ್ಪ ವರ್ಮಾಲ್ಷ್ಮಿ ಹಬ್ಬಕ್ ಆದ್ರೆ ಸಕ್ಕತ್ ದುಡ್ದು
ಆಗ್ಬೇಕು ಏನೋ ದೇವರ ಆಶೀರ್ವಾದ ಏನಾಯ್ತ್ ನೋಡೋಣ ಕಷ್ಟಪಟ್ ಮಾಡಿದ್ದೀವಿ ಮಳೆ ಬೇಕ್ ನಮ್ಗೆ ಮಳೆ ಆದ್ರೆ ಸ್ವಲ್ಪ ಗಿಡನು ಚೆನ್ನಾಗಿ ಇದು ಆಗುತ್ತೆ ಗೊಬ್ರ ಕೊಡ್ತೀವಿ ಕೊಟ್ರಿ ಗೊಬ್ರ ಗವರ್ನಮೆಂಟ್ ಗೊಬ್ರಾ
ಹಾ ಹಾ
ಕುರಿಗೊಬ್ರ ಕೊಟ್ಟಿ ಔಷದಿ ಇದೆ ರೋಡ್ ಹೊಡ್ದಿದ್ದೀನಿ
ಹಾ
ತತ್ತ ಎಲ್ಲಾ ಕಿತ್ತು
ಹಾ
ಸೊಪ್ಪ ಇದ ಆಗುತ್ತೆ ಇದ್
ಹಾ ಇವತ್ತು ಸ್ವಲ್ಪ ಮಳೆ ಬರೋ ತರ ಆಗಿದೆ ಏನೋ ದೇವರ ದಯೆಯಿಂದ ಮಳೆ ರೇ ಹಾ
ಅದೇ ಅದೇ ಏನಮ್ಮ ನರ್ಮನ್ಶರ ಹೇಳ್ದಂಗೆನ್ ಆಗಲ್ವಲ್ಲ ಮೇಡಂ ಹ ಹಾ ಬಿಸಿಲ್ ಬೇರೆ ಇಲ್ಲ ಒಟ್ನಲ್ಲಿ ಆಹಾ ಈಕಡೆ ಎಲ್ಲ ಬಿಸ್ಲೆ ಇಲ್ಲ ಜಾಸ್ತಿ
ಹಾ ತಣ್ಣಗೆ ಇದೆ ಅಂತೆ ಇರಿ ಮೇಡಂ, ನಂಗೆ ಯಾವುದೋ ಇನ್ನೊಂದು ಕಾಲ್ ಬರ್ತಿದೆ ನೋಡ್ತೀನಿ